ಏನ್ ಮಾಡಕುಂತ್ಯೋ
ಮತ್ತೇನಿಲ್ಲ ಆ ನೀರ್ ಬಿಡ್ಲತ್ತಿನ್.
ಹ್ಮ್ ಹ್ಮ್
ಹ್ಮ್ ಹ್
ಎದಕ್ ನೀರ್ ಬಿಡ್ಲಕತ್ತಿ
ಇದು ಬಾಳೆ ಗಿಡಕ್ಕ
ಬಾಳಿ ಗಿಡಕ್ಕ
ಹ್ಮ್
ಬಾಳ ಗಿಡನು ಹಚ್ಚಿರೇನ್ ನೀವು.
ಹ್ಮ್ ಬಾಳೆ ಗಿಡ ಅದಾವು
ಎಸಾ ಬಾಳೆಗಿಡ
ಬಾಳೆ ಗಿಡ ಏಳ್ ಸಾವಿರ
ಯೋಳ್ ಸಾವ್ರ ಬಾಳ್ ಗಿಡ.
ಹ್ಮ್ ಹಲೋ ಸಿ ಇ ರೂಪಾಯಿ ನೀವಲ್ಲ ರಿಚ್ ಕ್ಯಾಂಡಿಟ್ ರೀ
ಹ ಏನ್ ಇಿಲ್ಲ ಸುಮ್ ಬೆಳೆ
ಸುಮ್ ಬೆಳೆದೇಏನು ಕರೆ ಬೆಳೆದಲ್ಲ
ಹ್ಮ ಹ
ಸುಮ್ ಬೆಳತಿರಿ ಬೆಳದಕ ಅಂದ್ರೆ ಸುಮ್ ಮಾರೋದಿಲ್ಲ ಏನಿಲ್ಲ ಸುಮ್ ಹೋಗತಿರಿ
ಸುಮ್ಮ ದಾನ ಮಾಡೋದು ಆಮ್ಯಾಗ
ಹ್ಮ ದಾನ ಮಾಡದ್ ರೊಕ್ಕ ತಗೋದಿಲ್ಲ ಹ್ಮ್ ದಾನಗೆ ಹಾಡ್ ಹಿ ಹಾಕಿ ಪಾಪ ನಡವರ್ಕ ಆಾಕಿ ಹಾಕ್ ಬಂದ್
ಸುಮ್ಮ ಹಾಗಂಗೆ
ಎಲ್ಲರೂ ಬರ್ತಾರೆ ನಡವರ್ಕ ಹಂಗೆ
ಹ್ಮ್
ಅಡಿತರ್ಗ ಮತ್ ಎಲ್ಲ ತಂದ ಅಂದ್ರ ನಕ
ಹ್ಮ್
ಹ್ಮ್ ನನ್ ಬೈನುೂ ತರ್ತಾನ ಆದ್ೂ ಆಾಗ
ಅವ್ರ ಯಾರು ಮಾತಾಡಾರಲ್ಲ
ಹ್ಮ
ಅವ್ ನಡೀತವ್ರ ಎಲ್ಲ
ನಡ್ತಂದೆ
ಹ್ಮ್
ಹ್ಮ್ ಹ್ಮ್್ಮ್ ಮತ್ ನಮ್ ಸಿ ಯಾರ್ದ ಇವತ್ತ ಮನಿ ಓಪನಿಂಗ್ ಅದ ಹೋಗಿದಿ ಹೇಳಾರ
ರಾಸಿಯಾರ
ನನ್ಸ ಯಾರ
ಗ ಗರ್ಲ್ಸ ಗರ್ಲ
ಹ್ಮ್ ಹುಡುಗಿಯಾರ
ಇ ನಪ್ಪಾ ಕೊತಿಲ್ಲ
ಹ್ಮ್
ಯಾವ್ರ ಅವ್ರದು
ಯಾವರ ಇದನೂ ಗೊತ್ತಿಲ್ಲ
ಹ್ಮ
ನಿತ್ತಿದ್ರು ನೋಡ್ದ ಹ್ಮ ಹ್ಮ
ಅಂದಿರವ ಹೋದ ಕ್ಯಾಂಡಿಡೇಟ್ಗಳು
ಹ್ಮ ಹೋಗ್ಬೇಕಲ್ಲ ಮತ್ತ ಹೇಳಿದ್ರೆ ಹೋಗ್ಬೇಕಕ್ತಾನೆ
ಯಾರ್ ಹೋಗಿಲ್ಲ ಅಂದ್ರೆ ನಾ ನಾಕಕ್ ಮಂದಿರಿಗೆ ಹೋಗ್ತಾರ
ಆಾ
ಯಾರ್ ಹೋಗಿಲ್ಲ ಅಂದ್ರರುಂದ ನಾಕಕ್ ಮಂದಿರ ಹೋಗ್ತಾರ ಅಂದ
ಹ್ಮ್ ಓದ್ತಾರ ಓದ್ತಾರ ಏನ್ ಗಡಮಕ್ಕ ಗಟಾ ಮತ್ತ ನೀನು ಹೋಗ್ಬೇಕಲ್ಲ ಹೋಗಿದ್ದೆ ಅಂತ ಮಾಡಿದ್ದೆ ನಾನು
ಹ್ಮ್ ಹೋಗ್ಬೇಕಕ್ಂದಿದ
ಏನು ಏನ್ ಇಿಲ್ಲ ಕೋಡ್ ಗಿಟ ಅವಿಗೆ ಹೋಗ ಹ್ಮ
ಹ್ಮ್
ತಗೋಬೇಕಲ್ಲ ನೀಲ್ಲಕ ಹೇಳಿಲ್ಲೇನ್ ನನ್ಗ
ಹೇಳಾರಾ ಅದು ಟೆಲಿಗ್ರಾಾಮ್ ದ ಮ ಫೋನ್ ಒಚ್ಚಿರು
ಹ್ಮ್
ಹ್ಮ ನಾನೇ ಹೋಗಲಿಲ್ಲ
ಹ್ಮ ಹೇಳ್ಯಾರ ಅನ್ನಂಗ ಆಯ್ತ ಎಲ್ಲ ಚಲೋಪ್ಪ ಅಂದ್ರೆ ಹೇಳ್ಯಾರ ಅಂದ್ರ
ಅವ್ರ ನಮ್ಮ ಬೆಸ
ಹ್ಮ ಯಾರ್ಯಾರದಾರ ನಿಮ ಬೆಷ್ಟ ಈಗ ಹ್ಮ್
ಹ್ಮ್ ಉಳಕಿದರಲ್ಲ ಬೈಗೋ ಹ್ಮ್
ಹಾ ಮತ್ತೇನ್ ಮಾಡಡಕ್ಂತ
ಗಾಳಿ ಹೊಂಟದೋಡು ಗಾಳಿ ಆವಾಸ
ಹ್ಮ್ ಸ್ವಲ್ಪ ಗಾಳಿ ಆತ ನಮ ಬಲ್ಲಿ ಅದಕ್ಕ ಗಾಳಿ ಬರ್ತಾವ
ಹ್ಮ್
ಹ್ಮ್ ಹೊದ್ದಾಗಿದ್ದೀವಲ್ಲ ನಾವವು ಒಂದ್ ಸ್ವಲ್ಪ
ಹ್ಮ ಹಾ ಹಾ
ಗಾಳಿ ಪ
ನಡೀತಾ ಸಾವಕಕಾರ ಇದರು ಹೊಲ್ದ ಮನಿ ಕಟ್ರೆ
ಎಲ್ಲಿ ಸೌಕರ್ಮಂದು ನಿಮ್ಮ ಮ ನಾವು ನಿಮ್ಮಂಗಗೆ ಏಳ್ ಸಾವಿರ ಬಾಳೆ ಗಿಡ ಹಚ್ಚಿವವಿ ಒಂದ್ ಹಾಕ್ ಸಾವಿರ ಬಪ್ಪಾಯಿ ಗಡಚಿವನು ನಿಮಂಗ ನೀವ್ರ ಸೌಕಾರು
ಅವವು ಹಚ್ಚಿದ ಖರೆ ಬೆಳಿಬೇಕಲ್ಲವು
ಹಓ ಬೆಳಿತಾವೇ ಆದ್ರ ಎಲ್ಲ ಬೆಳತಾವ ಹ್ಮ್ ನೀರ್ ದಬಶ ಅದವಾ
ಹ್ಮ್
ನೀರ್ ನೀರ್ ಯದ್ರನು ಬಿಡ್ತರಿ
ನೀರ ಡ್ರಿಪ್ಪನ್ ನೀರ ಹಸು
ಇಲ್ಲ ಪೈಪ್ ಅದೇನು ಇದು ಬಾವಿ ಅದೇನು ಗೋರ
ಒಂದ್ ಬಾಯದ ಎರಡ್ ಬೋರ್ವ ಮೂರ್ ಬೋರ್ವ
ಹ್ಮ್
ಬಾಯದ ಎಾರ್ಡು ಮೋಟರವಾ
ಹ್ಮ್
ಹ್ಮ್
ಜೋರದ ಅಂದ್ರೆ
ಸುಮ್ಮದಾ
ಹ್ಮ್
ಹ್ಮ್ ಕರಿಲ್ಲ
ಹ್ಮ್ ಮತ್ ಕರಕ್ಕಿ ಇದ್ದಾಗ ಏನ್ ಮಾಡಡುವು ಕರಕ್ಕ
ಹಾ
ಕರೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು
ಕೆಲ್ಸ ಮಾಡ್ಬೇಕು
ಗದ್ದೆ ಕೆಲಸ
ಹ್ಮ್ ಅವ ಕೆಲ್ಸ ಬೇ ಕೆಲ್ಸ ಇರ್ತಾವ
ಅವೆಲ್ಲಾ ಒರ್ಜಿನಲ್ ಇರ್ತಾವೆನು
ಹ್ಮ್
ಹ್ಮ್ ಎಲ್ಲಾ ಸುಳ ಇರ್ತಾವ ಅಂದ್ರ
ಮತ್ ನೀವ್ ಬಾಳೆ ಹಚ್ಬೇಕಿಲ್ಲಾ
ನಾವೆಲ್ಲ ಹಚ್ಚುಮ ಬಾಳಿ ನಮಗೆಲ್ಲ ಆಗಲ್ಲ ಬಾಳಿ ಪೀಳಿ
ಹ್ಮ್ ಬರಿ ಹತೀನಿ
ಹ್ಮ್ ಹತ್ತಿನಿ ನೀರ್ಲ್ವ ಮಾರಾಯ ನಂಬಲ್ಲಿ
ಕೆನಾಲ್
ಕೆನಾಲ್ ನೀರು ಬರ್ಲಿ ಆಗ್ಯಾವಲ್ಲ ಅಲ್ಲಿ ಹೋಳಾಗೆ ನೀರ್ಲ್ಲ ಏನ್ ಬರ್ತಾವ್ ಇಲ್ಲಿ
ಕೆನಾಲ್ ನೀರು ಬರ್ತಾವಲ್ಲಾ ಹದಿನೈದು ದಿವಸಿಗೋಮ್ಮ
ಎಲ್ಲೆ ಬರ್ಲ ಆಗ್ಯಾವ ಕೆನಾಲ್ ನೀರ್ನು ಈಗ
ಈ ಮಳೆಗಾಲದಾಗಬೀ ಬರ್ರಾಲಾ
ಹ ಬರಲ ಆಗ್ಯಾವ
ಈಗ ಕೆನಾಲ್ ನೀರೇ ಇಲೋ ಎಲ್ಲಿ ಬರ್ತಾವ ಹ್ಮ್
ನ ಭಾಯಿ, ಬೋರ್ ಹೊಡೆಸ ಬೇಕಲ್ಲ ನೀ
ಹೊಡ್ಸ್ ಬೇಕು ನೀರ್ ಬಿಳಲ್ಲ ನಮ್ ಕಡಿಗಿ
ಎಕ್
ನೀರನ ಅಂಶಯ ಇಲ್ಲ ನಮ್ಮ್ ಕಡಿ
ತ್ತ ಹೊಡೆದ್ರೆ ಹೋಡಿಬೇಕ್ ಪಹಿಲೇ
ಎಲ್ಲಾ ಹೋಡಿಸಿವಿ ಬಿದ್ದಲ್ ನೀರ
ಹ್ಮ್
ಹ್ಮ್ ಹ್ಮ್ ಮತ್ತ
ಮತ್ತೇ ಎನ್ ಹೇಳ್ಬೇಕು ನಿಮ್ಮದೇ ಗೌಡ್ರದ
ಊಟಕ್ ಹೋಗಲ್ಲ ಮನೆಗೆ
ಇಲ್ಲ ಹಸಿವ ಆಗಲ್ಲ ಹಸಿವ ಆದ್ರೆ ಅಟ್ಟೆ ಹೋಗೋದು ಸುಮ್ ಹೋಗೋದಿಲ್ಲ
ಸುಮ್ ಹೋಗುವುದಿಲ್ಲ ಅಂದೇ
ಹ್ಮ
ನೀವೆ ಎಲ್ಲ ಮನೇನ ಊಟನೇ ತಿಂತಿರೇನು
ಹ್ಮ್ ಹ್ ಎಲ್ಲಿಂತಿದ್ರರು ಕಾಡ್ದಂಗ
ಇಲ್ಲ ನೀವ ಎಲ್ಲಾರ ಹೋಟೆಲ್ನ್ ತಿಂತೀರ ಅಂತ ಕೇಳ್ಪಟ್ಟಿದ್ದೆ ಅದಕ್ಕಂದ
ಹ್ಮ್ ಹ ಹೋಟೆಲ್ ತಿನ್ನೋ ಟೈಮಿಗೆ ಹೋಟೆಲದಾಗ ತಿನ್ನೂದು
ಹ್ಮ್
ಈಗ ಮನ್ಯಾಗ್ದು ಹೋಟೆಲ್ ಅನ್ ತಿಂದ್ರ ಮನ್ಯಾಗ ಆರತಿ ಮಾಡ್ತಾರ ಮತ್ತ
ಆರತಿ ಮಾಡ್ತಾರ ನಿಮ್ಮ ಮನ್ಯಾಗನು
ಹ್ಮ ಹ
ಮತ್ತ ಮಾಡಸಕೋಬೇಕು ಆರ್ತಿ
ಆವಾಗಾವಾಗ ಮಾಡಿಸ್ಕೋತನಪ್ಪ ದಿನ್ನ ಬ್ಯಾಸ್ರ ಬರ್ತಾಪಾ
ದಿನ ಬಾಸ್ರ ಬರ್ತಂದ ಅದೇ ಏನು
ಹ್ಮ್
ಹ್ಮ್ ಕೂಡ್ತ ಕೊಟ್ಟೇವಿ
ಹಪ್ಪ
ಮತ್ತೇನ ಇಲ್ಲ
ಹ್ಮ
ನಮಗೆ ಬಿಸಲ ಆಗ್ತದೆ
ಬಿಸಿರ್ ಬಾಳಿಂದಿರ ಬರಾಗತ್ತ
ಹ್ಮ್ ಅಲ್ಲಿ ತು ಅ ಇಲ್ಲಗಾ ಕಣ್ಣಗ ಕುಡತೀರ ಮತ್ತ
ಭಾರ
ಹ್ಮ್
ಈ ಮರ ಏನು ಬಿಸಸಲ
ಬಸರು ಬಾಳ್ ಡೇಂಜರ್ ಅದು ನಮ್ ಕಡೆಗೆ
ಹ್ಮ್ ಅಂಬಲ್ಲಿ ಬಿ ಬಿಸತಲ್ಲದ
ಮಳಿ ಯಾವಂತ ಅಲಕತ್ತತ್ರ ಒಂದಕ್ಕ ಅದೆಲ್ಲ ಪೂನಾಗ ತೋರ್ಸದ ಒಂದ್ ಗಂಟೆಕ್ ಮಳಿ ಅಂತ
ಹ್ಮ
ಬರ್ತಾ ಮಾಡ್ತಗೋತವಿ
ಹ ಬಂದ
ಹ್ಮ್ ಹ್ಮ್ ಬಂದಾಗ ಕರೆ ಬಂದಾಗ ಬಂದ ಅನ್ು
ಹ್ಮ್
ಹ್ಮ್ ಏನೋ ಅವಾಜ ಕೇಳಕತ್ತಲ್ ನಿಂಬಲ್ಲಿ
ಕಳಿಕೆ ಆಗ್ಲತ್ತಿನಿ ಎತ್ಗಳಿ
ಹ್ಮ್ ಇಲ್ಲ ಎತ್ಗ ನಾವೇನು
ಹ್ಮ
ಎಏ ಸವ ಎತ್ತ ಬಳ
ಎರಡ್ ಹತ್ತ ಒಂದ್ ಆಕ್ಳ ಒಂದ್ ಹೋರಿ
ಹ್ಮ್
ಒಂದು ಕ
ಊರಿ ದೊಡ್ಡದು ಏನು
ಹ್ಮ್ ಅವ್ರ ದೊಡ್ಡದ್ದ
ಹ್ಮ್್ಮ್
ಹ್ಮ್ ಕಾರಣ ಓಡ್ಸಪ್ಲಿ ಅದ ಐತೆನ ಓಡ್ಸ
ಅ ಇಲ್ಲಪ್ಪಾ
ಮಂತ ಎಲ್ಲ ಮಾಡದಿ
ನಮಗೆೇ ಓಡ್ಸೋದಾಗಲ್ಲ ನಿಮ್ ತಂದ ನಾವೇನ್ ಮಾಡ್ಮಪ್ಪ
ಹಡಿದರು ಅದ್ರಾಗ ಏನಂತ
ಾಡ
ನೀವು್ ಓಡ್ಲಾ ಬರ್ರಿ
ಬರ್ತಾ
ಹ್ಮ
ನಾವು ಸ್ಟೇಟ್ ಪ್ಲೇರ್ ಓಡೋದರ್ದಾಗ
ಹಾ
ಸ್ಟೇಟ್ ಪ್ಲೇರ್ ಇದೀ ಓಡೋದ್ರದಾಗ
ಸ್ಟೇಟಾ ಸ್ಟೇಟ್ ಅಂದ್ರ ರಾಜ್ಯದು
ಹಾ
ಹ ಹ
ಅಲ್ಲ ಬಾಳ್ ಡೆೇಂಜರ್ ಇದುು ನವು
ಹ್ಮ
ಹ್ಮ್
ಹವದಪ್ಪಾನಿ ಮ ಗೌಡ್ರ ಬು
ಹ ಆದ್ರೆ ಅವರು ಪ್ರಜ್ವಲ್ದ ಅಡಿಯ ಅವರು ಅಟ್ಟೇನ ಇಿಲ್ಲ ಕಮ್ಮದ
ಹ ಹೋ
ಹ್ಮ
ಅವ್ರ ನಿನ್ ದೋಸ್ತ
ಅವ್ರ ಕೇಳಿಗೆ ಹೆಸರಾ
ನೀ ಯಾ ಬಂದೆ
ಹಲೋ ಹಲೋ ಅವರು ಪ್ರಜ್ವಲ್ದ ಅಾಡಿ ಗುಂಡಪ್ಪ ಅವರು ಅಂತ ಆರಲ್ಲ ಅವ್ರದ ಹೆಸರು ಕೇಳಿ
ಹಾ ಅವ್ರ ಮಗ ಕಲ್ಲಾಪ್ಗೋಡ ಅಂತ ಗೋತ್ತೇನೆ ನಿಂಗ
ಯಾರ ಕಲ್ಲಪ್ ಗೋಡನ್ ಮಗ ಗೋಡ ಗುಂಡಪ್ ಗೋಡ
ಇಲ್ಲ ಪ್ರಜಲಾರಿ ಗಂಡಪ್ಪ
ಈಗ ಗುಂಡಪ್ಪ ಅ ಕೇಳ್ಪಟ್ಟಿದ್ನಪ್ಪ ನಾನು
ಇಲ್ಲ ಪ್ರಜೆಲ್ಾಡಿ ಗುಂಡಪ್ಪ ತಗೊತ್ತಿಲ್ಲ ಅವ್ರ ಮಗ ಕಲ್ಲ ಕ ಕೊಡ್ಬತ್ತ ಸಿಂಗ ಕಲ್ಲಪ್ಪಧಡಿ
ಳಕತ್ತರಿ
ಹ್ಮ ಹಾ
ಕಲ್ಲ ಪಡನ್ ಮಗ ಗಂಡಪ್ಪ ಅಂತಂತಾನ ಅಲ್ಲಿ ಒಬ್ಬ
ಆಯ್ತು ದೋಸ್ತ ಹಚ್ಚು ವಾಪಸ್ ಹಚ್ಚು
ಹಾಂ